ಹಲೋ ಹಲೋ ಏನ್ ಮಾ ಫುಲ್ ಬುಸಿ ಆಗ್ಬಿಟ್ಟಿದಯಾ? ಅಟಕಾಯಲ್ಲ.
ಹ ಏನ್ ಮಾಡೋದು?
ಅಂತೇ
ಅಂದ್ರೆ ಓದೋದಿದೆ ಅಲ್ವಾ ಹ್ಮ್
ಹಓದ ದಿದ್ಯಾಾ ಏನ್ ಎಕ್ಸಾಮ್ಸ್ ಇದ್ದಾವ
ಸ್ಟಡಿ ಹಾಲಿಡೇಸು ಈಗ ಈ ಮನೆಯಲ್ಲಿ ಸ್ವಲ್ಪ ಕೆಲ್ಸ ಮಾಡೋದು ಒದದು ನೀವ ಓದಕ್ ಏನಾದ್ರು ಕೂತ್ಕೊಂಡ್ರೆ ನಮ್ಮಮ್ಮ ಕರೀತಾ ಇರ್ತಾರೆ ಅಂದ್ರೆ ಆ ಊಟ ಂಬ ಹಾ ಕಾಫಿ ಕುಡಿಬಾ ಕುಡಿ ಬಾ ಅಂತಹ ಅದೇ ಸರಿ ಹೋಗುತ್ತೆ ತನಗೆ ಏನೋ ಒಂದು ಕೆಲಸ ಮಾಡೋದು ತಿನ್ನೋದು ಒ ದೇಶ ಸರಿ ಆಗುತ್ತೆ
ಹ್ಮ ಪದೇ ಪದೇ ಎದ್ದೋಗ್ತಿಯಲ್ಲಾ ಕಾನ್ಸನ್ಟ್ರೇಷನ್ ಬರುತ್ತ ಓದಕ್ಕೆ ಓದಿದ್ ನೆನ್ಪ್ ಇರುತಾ.
ಹ್ಮ್ ಪದೇ ಪದೇ ಏನಂದ್ರೆ ಅದಕ್ಕನು ಹೇಳ್ತನಿ ನ ನ ಪದೇ ಪದ ಸರಿ ಬೇ ಅ
ಹ್ಮ್
ಹಾ ಅಂತೇಳಿ
ಆದ್ರೂ ಸಮೇತ ಕರತಾರಲ್ಲ.
ವತ್ತನೇ ತಿಂಡ್ಲಿ ಮತ್ತೆ ಎಲ್ಲಿ ಮಾಡ್ಸ್ಬಿಟ್ಟ ಹಂಗೆ ಒದ್ ಕ್ಕೊಂಡ ನಿದ್ದೆ ಮಾಡ್ಬಿಡ್ತಾರೋ ಅಂತ ಅವ್ರಿಗೂ ಭಯ.
ಹ್ಮ್ ಹ್ಮ್ ಹ್ಮ್
ಹ ನಾ್ ಅತ್ತೆ ಮನನು ಅಟ್ಯಾಚ್ಡ್ ಇದೆಯನ ಅಲ್ಲಿ. ಇದೆಲ್ಲಲ್ಲಿ ಹೋಗಿ ಒದ್ ಕೊತೀನಿ.
ಹಾ ಹ ಹ್ಮ್ ಮತ್ತೆ ಎಕ್ಸಾಮ್ಸ್ ಅಲ್ಲಿ ನಾವು ನೀ ಓದಿದ್ದೆಲ್ಲ ಬಂದ್ರ ನಿನ್ ಖುಷಿ ಅನ್ಸು ಹ ನಮ ನನಿಗಂತೂ ತುಂಬಾ ಖುಷಿ ಆಗುತ್ತೆ ಮತ್ತ ಏನಾದ್ರು ಓದಿದ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ರೆ. ಹ್ಮ
ಒಂದು ಕಲೆ
ಹ್ಮ್
ಅವ ನ ನೋದಿರೋ ಅದು ಕೊಟ್ಟಿ ಹ ಅದೇ ನನ್ನಿ ತಿರೆ ಕುೂಸ್ ಅಟಾಮೇ ಇವಾಗ ನೀನು ಓಧಿರ್ತಿಯ ಅದೇ ಕ್ವೆಶ್ಚನ್ ಕೊಡ್ತಾರೆ ಅದ ನೆನ್ಪ್ ಇರಲ್ಲ ನಾವು ಓದಿರೋ ಮ್ರೆ ಹ ಆಾರ್ ನಾವು ಓದಿಓದು ಕು ನವು ಬರೀ ಹೋಗಬಿ ಿಯನ್ನು ಕಾನ್ಫಿಡೆನ್ಸ್ ಇರುತ್ತೆ ಅದಕ್ಕೆ ಮೇ್ನಿಗೆ ಏನ್ ಗೊತ್ತಾ ಎಷ್ಟೊತ್ತ ಗೊತ್ತಿಲ್ಲ ಓದಿರೋದು
ಹ್ಮ್
ರಿವಿಷನ್ ಮಾಡ್ಕೋಬೇಕು
ಹ್ಮ್ ಆತರ ರಿವಿಸನ್ ಮಾಡ್ಕೊಂಡ್ರೆ
ಇಲ್ಲಿಂ ಹೋಗೋದ ಓದ್ಿಡ್ತೀವಿ ಅವ್ ಕ್ವನ್ ಬಿಾ ಓದಿದಿವವಿ ಏನು
ಹ್ಮ್ ಹ್ಮ್
ನ್ ನನ್ಪಾಗಲ್ ಸಮ
ಆಮೇಲೆ ಎಕ್ಸಾಮ್ ಅಲ್ಲಿ ಆ ಆಮೇಲೆ ಕೆಳಗೆ ನೋಡ್ಬೇಕು ಹಂಗಾಗುತ್ತೆ
ತಿಯ
ನಾನ್ ಚೆನ್ನಾಗ್ ಓದ್ತಿದ್ದೀನಿ ಹ್ಮ್
ಹಾ ಅದೇ ಇದೆ ಹ ಇವ ಗಪ್ ಡಿಸ್ಕಷನ್ ಚ ಹ್ಮ್ ಇವಾಗ ಯಾರಿಗೂ ಹೇಳ್ಕೊಡ್ತೀವಲ್ಲಾ ನಮ್ಗೆ ಇವಾಗ ೆಂಡಿಗ ಏನೋ ಇದ ಹೇಳು ಕೊಡಿ ಅಂತ ಕೇಳತ್ತೆ ಅವ್ರಿಗೆ ಹೇಳ್ಕೊಡ್ತೀವಾ ಅದು ಅ ತರ ಅವ್ರ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಹ್ಯಾಂಡ್ ಮೆಂಟ್ ಎಲ್ಲ ಮಾಡಿ ಒಂದ್ ತರ ಈ ತರ ಇರುತ್ತ ಅಂದ್ರೆ ಜಾಸ್ತಿ ಎಕ್ಸಾಂಪಲ್ಸ್ ಎಲ್ಲ ತಗೊಂಡು ಹೇಳ್ಕೊಟ್ಟಿರ್ತೀವಲ್ಲಾ ಅದು ಚೆನ್ನಾಗಿ ನಮ್ಗೆ ನೆನಪಿರುತ್ತೆ ತ್ತೆ
ಹ್ಮ್ ಓದೋದ್ ಬೇಕಾದ್ರೆ ಹಂಡ್ ಮೂಮೆಂಟ್ ಏನಾದ್ರು ಇದ್ರೆ ಅದು ತುಂಬಾ ಚೆನ್ನಾಗ್ ನಂತಿರುತ್ತೆ ಹ್ಮ ಓದುವಕ್ಕ ಹಾ ಅದು ತುಂಬಾ ಚೆನ್ನಾಗ್ ತಲೆಗೆ ಹೋಗಿರುತ್ತೆ ಹ್ಮ ಮತ್ತೆ ನೀನ್ ಓದಿದ್ದೆಲ್ಲ ಶೇರ್ ಮಾಡ್ಕೊತೀಯಾ
ಹ್ಮ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ನೆನ್ಪಿ ಇರುತ್ತಲ್ವಾ ಇವಾಗ ನಂಗೆ ಏನೋ ಒಂದು ಟಾಫಿಕ್ ಏನೋ ಪ್ರಾಬ್ಲಮ್ ಏನೋ ಅದನ್ನ ನಂಗೆ ಬರಲ್ಲ ನಾನು ಬೇ ಐವ ನಮ್ಗ್ ಗೊತ್ತಲ್ಲಹೊ ಯಾರ್ನ್ನ ಕೇಳಿದ್ರೆ ಯಾರ ಪ್ರಾಬ್ಲಮ್ಸ್ ಬರುತ್ತೆ ಯಾರು ಅರ್ಥ್ ಆಗರ ನಮಗೆ ಹೇಳ್ಕೊಡ್ ಅಂತೇಳಿ ನಮ್ ಫ್ರೆಂಡ್
ಹ್ಮ್
ಚ ಇದ್ರಲ್ಲಿ ನಮ್ ಗೊತ್ತ ಅವ್ರ ಹತ್ರ ಹೋಗಿ ನೀಟ್ ತಗೆಳುಸ್ಕೊಳೋಧು ಹ್ಮ್ ಅವ್ರಿಗೂ ಏನಾದ್ರು ಗೊತ್ತಿಲ್ಲ ಅಂದ್ ಅಂದ್ರೆ ನಮ್ಮಮ್ಮನ್ನ ಕೇಳ್ತಾರ ನಾ ನಾವು ಹೇಳಿಕೊಡ್ತೀವಿ
ಹ್ಮ
ನೀನು ಅದೇ ದೇವ ಎಲ್ಲ ಹೇಳ್ಕೋತಿಯ
ಅಂದ್ರೆ ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಟಾಪಿಕ್ ನ ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳ್ತೀನಿ ಇಲ್ಲ ಇಲ್ಲ ಅ
ರತ್
ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳ್ತೀನಿ ಅಂದರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದ್ರೆ
ಹಾ
ಹಲೋ
ಹ
ಹಲೋ
ಹ್ಮ
ನಿನ್ ವಾಯ್ಸ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಕಣೆ ಹಲೋ
ಹ ಅಂದ್ರೆ ಈಗ ಹಾ
ಹ್ಮ್
ಹೌದಾ ಅೇ ಈ ತರ್ದ ರಿಲೇಟೆಡ್ ಪ್ರಬ್
ಹ್ಮ
ಲ್ಲಿ ಅಷ್ಟೊಂದು ಇದ್ರಾಗಿರಲ್ಲ ಡೀಪ್ ಆಗಿ ಅಲೋ
ಹ್ಮ ಹ್ಮ ಹಾ ಕೇಳಸ್ತಾ ಇದ್ದ ಹೇಳೆ
ನೆಟ್ವರ್ಕ್ ಇಲ್ಲ ಅಂತ ಅನಿಸುತ್ತೆ
ಈಗ ಕೇಳಿಸ್ತದೆ ಈ ಕೇಳಿಸ್ತಾ ಇದೆಗ ಹಾ ಕೇಳಿಸ್ತ್ದ ಹೇಳು ಅಲೋ
ಏಳು
ಏನೋ ಏನೋ ಹೇಳ್ತಾ ಇದ್ದಲ್ಲ ರಿಲೇಟೆಡ್ ಅಂತ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ